ಪ್ಚ್ ಹಲೋ
ಹಲೋ ಆಯ್ ಬ್ರೋ
ಹಾಯ್ ಬ್ರೋ
ಬ್ರೋ ಅರಾಮಇದಿರಾ ಬ್ರೋ
ಹಾ ಬ್ರೋ ಹಿಂಗೆ ಪರವಾಗಿಲ್ಲ ಪ್ಚ್ ನೀವ ಬ್ರೋ
ಎಲ್ಲ ಹು
ಹು ಏನಿಲ್ಲಾ ಬ್ರೋ ಹಿಂಗ ಸ್ವಲ ಕುೂಂತಿದ್ವಿ ಎಲ್ಲ ಹೊಲ್ದ ಹೊಲ್ದಿಂದ ಬಂದ್ವಿ
ಹೌದ ಬ್ರೋ
ಹೊಲಕ್ಕ್ ಹೋಗಿದ್ವಿ
ಹಾ ಕಂಪನಿ ರಜೆಇದೆ ಬ್ರೋ ನಿಮಗ ಇಗ
ಹಾ ಬ್ರೋ ರಜೆ ಇದೆ ಎದಕ್ಕೆ
ಹೌದಾ ಹ್ಹು ಅದೇ ಬ್ರೋ ಮಾತಾಡ್ಬೇಕಿತ್ತು ಒಂದಚೂರು ಅದ್ಕ ಟೀ ಆಯ್ತ ಬ್ರೋ ಸ್ನಾಯಕ್ಸ್ ಟಿ
ಆಯ್ತು ಬ್ರೋ ನಿಮ್ಮದು
ಹಾ ಬ್ರೋ ಆಯ್ತು ಟಕ್
ನೀವೆಲ್ಲಾ ಏನ್ ಮಾಡ್ತಿರ ಬ್ರೋ ಮನೇಲಿ
ಅದೆ ಬ್ರೋ ಈಗ ಕಾಲೇಜ ಅದು ಕಂಪನಿ ರಜಾ ಕೊಟ್ಟಿದ್ರು ಎಲ್ಲಾ ಫ್ರೆಂಡ್ಸ್ ಸೊ ಎಲ್ಲ ಹಿಂಗೆಂತ ಟ್ರಿಪ್ ಹೋಗಣ ಅಂತ ಪ್ಲ್ಯಾನ್ ಮಾಡಕೊಂಡಿದ್ದೆ ಹಿಂಗು ಸೀಸನ್ ಚೆನ್ನಾರೆ ವೆದರ್ ಎಲ್ಲ
ಹಾ ಹಾಆಆಆ
ಎಲ್ಲ ಅದೇ ರೈಡಿಂಗ್ ಹೋಗಾಕ್ ಬರುತ್ತೆ ಅಂತ ಪ್ಲ್ಯಾನ್ ಇತ್ತು ಬ್ರೋ
ನೋಡಿ ಬ್ರೋ ಒಳ್ಳೆ ಪ್ಲಾನ್ ಮಾಡಿರಾ
ತ್ತ ಕಾಮಿಡಿ ಬ್ರೋ ಎಲ್ಲ ಹೇಳಿದರು ಅಂತ ಕರ್ಕೊಳಿ ಯಾರ ಫ್ರೆಂಡ್ಸ್ಬಂತು ಬೈಕ್ ಇರೋರುಲ್ಲ ಕರೀರಿ ಅಂತ ಅದಕ್ಕೆ ಎಲ್ಲಾರಿಗೂ ಒಂದೊಂದ್ ಕರೆನ ಕಾಲ್ ಮಾಡ್ತಾಯಿದ್ದೀವಿ ಬ್ರೋ ಬರೋರಿಗೆಲ್ಲ ಅದೇಬ್ರು ಏನು ಹೇಳಿ ಬಿರ್ತೀರಾ ಹಂಗೆ ಜಿಯಾಜೀ ಗೋ ಗೋ ಗೋ
ಬ್ರೋ ಬಾಯ್ ಹೇಳಿದ್ರ ನೀವು ಅಪರೂಪಕ ಕರೀತಿದೀರಾ ಬರಲ್ಲ ಅನ್ನಕ ಆಗುತ್ತಾ ಅದೇ ಬ್ರೋ ಈಗ ಎಷ್ಟ್ ದಿನ ಹೊರ್ಟಿರಾ ಟ್ರಿಪ್ಪಿಗೆ
ಬ್ರೋ ಒಂದ್ ವೀಕ್ ಆದ್ರೂ ನಡುತ್ತೆ ಬ್ರೋ ಒಂದ್ ವೀಕ ಹೋಗಬೇಕ ಅಂತ ಇದೀವಿ ಒಂದು ವೀಕ್ ಮೇಲೆ ಮತ್ತೆ ಇತ್ಲಾ ಒಂದು ಟೂ ಡೇಸ್ ತ್ರೀ ಡೇಸ್ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತಲ್ಲ ಬ್ರೋ ಬರ್ತಿರಲ್ಲ ಏನ ಒಂದ ವೀಕ್ ಮುಗಿಸಗುಕ್ಲೇ ಬಂದ್ಬಡ್ತಿರಾ
ಬ್ರೋ ಹೋಗುಣಾ ಬ್ರೋ ಕಂಪನಿ ಬೇರೆ ರಜಾ ಇದೆ ಅಲ್ವಾ
ಹಾ ಬ್ರೋ ಅದೇ ಹಿಂಗ ಒಂದ್ ಮಂತ್ ರಜಾ ಕೊಟ್ಬಿಟ್ಟಾರಲ್ಲ ಅದಕಸ್ಟೇ ಸ್ಟೇ ಬ್ರೋ
ಈಗ ವಾ ಬ್ರೋ ಯಾವಾಗ ಹೋಗೋದು
ಹ ಬ್ರೋ ಅದೇ ಈಗ ಪ್ಲಯಾನ್ ಮಾಡ್ಕೊಂಡಿದ್ವಿ ಎಲ್ಲ ಟೆಂತ್ ಹಂಗ ಬಿಡೋಣ ಅಂತ ಟೆಂತ್ ಬಿಟ್ಟು ಟ್ವೆಂಟಿ ಹಂಗೆ ವಾಪಸ್ ಬರೋಂತ ಪ್ಲಾನ್ ಇದೆ ಈಗ ಪ್ಲೇಸಸ್ ಎಲ್ಲ ಅಂದ್ರೆ ಹೋಗಿರ್ತೀವಿ ಅಂದ್ರೆ ಮತ್ತೆ ಹೋಗಕ್ಕಾಗಲ್ಲಲ್ಲ ಆ ಸೈಡು
ಹಾ ಬ್ರೋ
ಪ್ಲಾನ್ ಮಾಡ್ಕೊಂಡಬಿಟ್ಟಿವಿ ಬ್ರೋ ಎಲ್ಲ ಎಷ್ಟ್ ದಿವಸಾ ಆದ್ರೂ ಪರವಾಗಿಲ್ಲ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಇದೆ ಬ್ರೋ
ಅದೇ ಬ್ರೋ ಸ್ವಪ ನಮ್ಮದು ಸ್ವಲ್ಪ ಕೆಲಸಾ ಇತ್ತು ಹೊಲದಲ್ಲಿ
ಪ್ಚ್ ಹಾ ಟಕ್
ಅದ ಮತ್ತಂಗ ಹಂಗ ಆದ್ರೆ ಬ್ರೋ ನೀವು ಟೆಂತ್ ಹೋಗೋಣ ಅಂತಂದ್ರೆ ಸ್ವಲ್ಪ ಕೆಲಸಾ ಬೇಗ ಮುಗಸ್ಕೊತೀನೆಲ್ಲಾ.
ಹಾ ಹೋದ ಅದೇ ಬ್ರೋ ಟೆಂತ್ ಅ ಪ್ಲಾನ್ ಇರೋದು ಎಲ್ಲಾರ್ದು ಮತ್ತೆ ಟೆಂತ್ ಹೋಗಿ ಟ್ವೆಂಟಿ ಹೆಂಗ್ ಬಂದ್ರುವಾ ಒಂದು ಟು ಡೇಸ್ ಹೆಚ್ಚು ಕಮ್ಮಿ ಕಮ್ಮ ಆದ್ರೂ ನಡೆಯುತ್ತೆ ಅಂತ ಎಲ್ಲರಿಗೂ ಹೋಗರಿತೇವಿ ಎಲ್ಲಾ ಹೋಗ್
ಆ್ರ
ಹೋದ್ಮೇಲೆ ಕಮ್ಮಿ ಆಗುತ್ತೆ ಬ್ರೋ ಒಂದ್ಸ ಬೇಗನೂ ಆಗ್ಬಹುದು ಇಲ್ಲ ಲೇಟ್ಾಗೂ ಆಗ್ಬಹದು
ಹಾ ಅದೇ ಅದೇ
ಮೀಸ್ಕಂಡ್ಬಿಟ್ಟು ಬಂದ್ರೆ ಹತ್ಲ ಒಂದ್ ಟೆನ್ ಡೇಸ್ ಹತ್ರ ಉಳಿದ್ರು ಅವ್ರಿಗೆ ಚ ಮನ ಎಲ್ಲ ಆರಾಮ ಆಗತ್ತು ಬಿಟ್ಟಿ ಂದೆ ಕೆಲಸ ಕೆಲಸ ಮಾಡ್ಕೊಂಡ ಮಾಡ್ಕ ನಮ ಮತ್ತ ಕಂನಿ ಹೋಗಬೇಕಲ್ಲ ಅವರು ಮತ್ತೆ ಓಪನ್ ಆಗುತ್ತೆ ನೆಕ್ಸ್ಟ್ ಮಂತ್ ಫಸ್ಟ್ ತಿಿಂದ
ಹಾ
ಅದಕ್ಕೆ ಬರ
ಸರಿ ಹೇಳಿಬ್ರೋ ಮತ್ತೆ ಐಡಿಯಾ ಚೆನ್ನಾಗಿದೆ
ಹಾ ಬ್ರೋ ಈಥರ ಇದೆ ಪ್ಲಾನು
ಎಕ್ಸ್ಟ್ರಾ ಕೆಲ್ಸ ಇತ್ತು ಎಕ್ಸ್ಟ್ರಾ ಕೆಲ್ಸ ಮುಗಸ್ಕೊತೀನಿ ಬೈಕ್ಬ್ರ
ಹಾ ಪ್ರನಿಮ್ ಯಾವದಿದೆ
ನಮ ದುಡ್ಯೋಕ್ಿದೆ ಅಲ್ರ
ಅಡ್ವೆಂಚರ್ ಅವರು ನಾರ್ಮಲಾ ಸ್ಪೋರ್ಟ್ಸ್ ವಿಷಯನ
ನಾರ್ಮಲ್ ಒಬ್ರು
ನಾರ ಒ ಕಡ ಅಂದ್ರೆ ಆಫ ನಿಮಗೆಲ್ಲ ವರ್ಕೌಟ್ ಆಗತ ಬ ನಿಮಗೆ
ಹ ಬ್ರೋ ಚ ಚೆನ್ನಾಗಿದೆ ಚೆನ್ನಾಗಿದೆ
ಅಂದ್ರೆ ಗಾಡಿ ಚೆನ್ನಾಗಿದೆ ಬ್ರ ಗೊತ್ತು ನಮ್ದು ಅದೇ ಇರೋದು ಬೇಕೋ ನಾವು ಮತ್ತ ಅಡ್ವೆಂಚರ್ ಎಲ್ಲ ತ ಡೂಕ ಅಂದ್ರೆ ಇಷ್ಟ ಡ ಕಲ್ಲ ಹೋಗೋಣ ಅಂತ ಪ್ಲಾನ್ ಸುಮಾರು ದ ಹಿಂಗ ಇದಲ್ಲ ಡಕೋ ಎನ್ ಎಸ್ ಎಕ್ಸ್ಪಲ್ಸ್ ಮಲ್ಲನಲ್ಲ ಹಿಂಗೆ ಇದೆ ಎನ್ ಫೀಲ್ಡ್ ಎಲ್ಲ
ಹಾ
ಅ ರೀತ ಅದೇಬ್ರು ಮತ್ತೆ ಈಗ ಆಫ್ ರೋಡಿಂಗ್ ಮಾಡ್ಬೇಕ್ರೆ ಗಾಡಿ ಏನ ಆಗ್ಬಡ್ದಲ್ಲ ಚೂರ್ ಮಿಸ್ ಆದ್ರು ಮತ್ತೆ ಕಷ್ಟ ಬಿಡುತ್ತೆ ವಾಪಸ್ ಬರೋದು
ಅದ ನಿಜ ಅದ ನಿಜ
ಅದಕ್ಕೆಬ್ರು ಮತ್ ಕರೆಕ್ಟ ಹೊಡಿಬೇಕು ಆಫ್ರೋಡಿಂಗ್ ಎಲ್ಲ ನೀವು ಹೋಗ್ತಿೀರಾ ಅಂತ ಗೊತ್ತ ಇ ಹಿಂಗೆ ಹೋಗ್ತಿರ್ತರ ಅಂತ ಅದಕ್ಕೆ ಇವರು
ಏನಿಲ್ಲಬ್ರು ಆರಾಮ ಹೊಡಿಬೋುದು ಅದೇನ್ ಪ್ರಾಬ್ಲಮ್ ಇಲ್ಲ
ಹ
ಎಕ್ಸ್ಪರ್ಟ್ ಚೆನ್ನಾಗಿಲ್ವ ಹೊಡಕಕ್ಲಿ
ಹಾಂ ಬರು ಎಕ್ಸ್ಪೋಲ್ಸ್ ವೇಟ್ಲೆಸ್ಲ್ಲ ಆಫ್ ರೋಡಂಗ ಆರಾಮಾಗಿ ಮಾಡ್ಬೋದು ಬರು ಎಕ್ಸ್ಪೋಲ್ಸಲ್ಲಿ ಹೇಗೆ ಅದು ಇದೆ ಬರು
ಇಲ್ಲ ಅವ್ರು ಎಕ್ಸ್ಪಾಲ್ಸ್ ಇಲ್ಲ ನಮ್ಮ್ ಫ್ರೆಂಡ್ ಬಿತ್ತು
ಹಾ ಬರೇಂದ ಅವ್ರನು ಕೇಳೇಬ್ರ ನಿ್ ಫ್ರೆಂಡ್ಸ್ ಎಲ್ಲ ಗೊತ್ತಿದ್ರು ಕರೀರಿಬ್ರ ಅಂದ್ರೆ ಜಾಸ್ತಿ ಜನ ಆದಷ್ಟು ಚೆನ್ನಾಗಿ ಆಗುತ್ತಲ್ಲ ರೀಡಿಂಗ್
ಅಂದ್ರೆ ಬರ್ತಾನೆ ಕೇಳ್ತೀನಿ ಬರಲ್ಲ ಅಂತ ಮೇಲೆ ಗಾಡಿಾದ್ರೂ ಕೇಳ್ತೀನಿ
ಹ
ನನಗ್ ಎಕ್ಸ್ಪಾಸ್ ಇಷ್ಟ ಆಫ್ ರೋಡಿಂಗಗೆಲ್ಲಿ ಹೋಗಬೇಕ ಅಂದ್ರೆ ಎಕ್ಸ್ಪ
ಅವರು ಆಫ್ ರೋಡಂಗ ಎಂತ ಗಾಡಿಗಳೆ ಚೆನ್ನಾಗೇ ಬಟ್ ಈಗ ಹಂಗಂತೇನ್ ಅದಿಕ್ ಅಕೆ ಅಂತಾನೇ ತಗಳಕ್ಗಾಲಲ್ಲ ಬರು ಇರೋ ಗಾಡಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು
ಹಾ ಅದೇ ಅದೇ
ಹ
ಅದಿಕ್ಕೆ ಒಂದ್ ಮಾತ್ ಕೇಳ್ತೀನಿ ಇಬ್್ರ ಅವನ್ನ ೋ ಈಗ ಎಷ್ಟ ಜನ ಹೋಗಣಂತ ಪ್ಲಾ ಹಾಕರ ಎಷ್ಟ ಜನ ಹೊಟಿದಾ
ಬುರುವರಿಗೆ ಹತ್ತತ್ರ ಟ್ವೆಂಟಿ ಫೋರ್್ ಮೆಂಬರ್ಸ್ ಆಗಿದ್ದಾರೆ ಎಲ್ಲ ಸೋಲ ರ ಇಡೆ
ಹಬ್ರಾ
ಡಬ್ಬಲ್ ಏನಿಲ್ಲ ಅವರು ಅಂದ್ರೆ ಕಂಫರ್ಟೇಬಲ್ ಅಷ್ಟ ದಿವಸ ಹೋಗ್ತೀವಲ್ಲ ಹತ್ತು ದಿವ್ಸ ವಿತ್ ಬಾಡಿ ಕಿಟ್ ಎಲ್ಲ ಫಿಕ್ಸ್ ಮಾಡ್ಕೋಬೇಕಲ್ಲರು ಗಾಡಿಗೆ ಅವ್ರ ಅವ ಗೇಜಸ್ ಇರ್ತ ಪರ್ಸ್ನದು ಬಟ್ಟೆ ಎಲ್ಲ ಬೇಕಲ್ಲ ಅವರು ಬಟ್ಟೆ ಕ್ಯಾಮ್ರಾಸು ಇದಕ್ಕೆವರು
ಬಾಳ ಜನ ನೋಡ್ತರಬ್ರು ಸೋದಾರಡೆ ಬೆಸ್ಟ್ೋಬಟ್ ಬಾಳ ಜನ ನೋಡಸ್ ಬಿಟ್ಟಿರಾ
ಹಾ ಬ್ರರು ಹೋಗ್ಬೇಕಲ್ಲ ಬ್ರರು ವರ್ಷತ ಒಂದ್ ಸರಿ ಅದು ಈ ಮಂತ್ ಬರೋದೆೇ ಹೊರ್ತ ಒಂದೇ ಸಾರಿ ವೆದರ್ ಚೆನ್ನಾಗಿರುತ್ತೆ ಎಲ್ಲ ಟ್ರಿಪ್ ಮಾಡೋದು ಇದದೆ ರ ಅಂತಲ್ಲ
ಹಮ್ರ ಅದೇ ಅದೇ
ಅದ ಒಬ್ರು ಎಲ್ಲ ಆಫ್ ರೋಡಿಂಗು ಇದೆ ಟ್ರೆಕ್ಕಿಂಗು ಇದೆ
ಹ ಬ್ರೋ
ಎಲ್ಲ ಪ್ಲಾನ್ ಇದೆ ಬ್ರೋ ನಿಮಗೆ
ಮತ್ತ್ ಬ್ರೋ ಆರಾಮಾಗ ಒಂದು ವಾರ ಮಾಡ್ಕೊಂಡ್ ಬಂದು
ಹಾ
ಹ್ಮ್ ಕಮ್ಮಿ ಸ್ಟಾರ್ಟ್ ಆಗುತ್ತೆ ಒಂದ ಎರಡು ವಾರ ಆದ್ಮೇಲೆ ಮತ್ತೆ
ಹ್ಮ್ ಮತ್ತ ಅತ್ಲ ಒಂದ ವಾರಕ್ಕೆ ಕಂಪನಿ ಸ್ಟಾರ್ಟ್ ಆಗುತ್ತೆ
ಹ್ಮ್ ಕಮ್ಮನಿಗ್ ಹೋಗ್ಬೋದು ಬ್ರೋ ಬರನ್ ನೋಡಿ ಬ್ರೋ ಹೋಗ್ಬರೋದ ಅದಕ್ಕೆನಂತೆ
ಹೌದ ಬ್ರೋ ಬರ್ತಿರಲ್ಲ ಪಕ್ಕ ವಾಟ್ಸಾಪಲ್ಲಿ ಲಿಂಕ್ ಎಲ್ಲ ಕಳಿಸ್ತೀರು ಲೀಸ್ಟ್ ಅದು ಎಲ್ಲ ಯಾವ ಪ್ಲೇಸು ಎಲ್ಲ ನೋಡಿ ನಿಮಗೆ ಮತ್ತ್ ಗೊತ್ತಿದ್ದು ಅಂದ್ ಅ ಹೇಳ್ತಾವವೆ ಅದರಲ್ಲ ಆ್ಯಡ್ ಮಾಡಿ‌ ಬ್ರೋ ಎಡಿಟ್ ಮಾಡಬೋದು ಬ್ರೋ ಲಿಂಕ್ಸ್ನ ಆ ಲಿಂಕ್ ಓಪನ್ ಮಾಡಿಬಿಟ್ಟು ಎಲ್ಲ ನೀವು ಮ್ಯಾಪಲ್ಲ ನೋಡ್ಕೊಳ್ಳಿ ನಿಮಗೆ ಯಾವುದಾದ್ರು ಸೊ ಹೋಗಿರೋ ಜಾಗದಲ್ಲಿ ಗೊತ್ತಿತ್ತು ಅಂದ್ರೆ ಎನಿ ಪ್ಲೇಸ್ ಬ್ರೋ ಟೆಂಪಲ್ ಆಗಿರಲಿ ಫಾಲ್ಸ್ ಬಂದ್ಬಿಟ್ಟು ಆಮೇಲೆ ಟ್ರೆಕ್ಕಿಂಗು ಯಾವುದೇ ಇದರು ಬ್ರೋ
ಹ ಬ್ರೋ
ನಿಮ್ಗೆ ಯಾವುದಾದ್ರು ಗೊತ್ತಿದರೋದು ಮಿಸ್ಸಾಗಿ ಬಿಟ್ಟಿದ್ರರೆ ಅದನ್ನು ಆ್ಯಡ್ ಮಾಡಿ ಬ್ರೋ ಅಂದ್ರೆ ಎಲ್ಲರಿಗೂ ಎಷ್ಟ್ ಎಷ್ಟ್ ಗೊತ್ತು ಎಲ್ಲ ಆಡ್ ಮಾಡಿದ್ದಾರೆ
ಬ್ರೋ
ಅದೇ ಬ್ರೋ ನೀವು ಗೊತ್ತಿದ್ದವೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಹಾಂ
ರಿ ನಾವು ನೋಡ್ದ ಸ್ವಲ್ಪ
ಹ
ನೋಡಿ ಯಾವಾದ್ರು ಚೆನ್ನಾಗಿರೋ ಪ್ಲೇಸ್ ಇದ್ರೆ ಬಿಟ್ಟಿದ್ರೆ ಹೇಳ್ತೀವಿ ಅಲ್ಗ ಅಲ್ಗೂ ಹೋಗ್ ಬರೋಣ
ಹ ಬ್ರೋ
ಹ್ಮ್ ಬ್ರೋ ಯಾವ್ಯಾವ ಸೈಡ್ ಹಾಕಿಲ್ಲ ಬ್ರೋ
ಬ್ರೋ ನೋಡಿ ಬ್ರೋ ಲೀಸ್ಟ್ ಇದೆ ಫುಲ್ಲು
ಸರಿ ಕಳ್ಸಿರಿ ಮತ್ತೆ
ಅಂದ್ರೆ ಒಂದ್ ಸೈಡ್ ಫುಲ್ ಬ್ರೋ ಅಂದರೆ ಹ ಬ್ರೋ ನಮ್ಮ ಸ್ಟೇಟು ಬಾಟಮ್ ಸೈಡ್ ಬ್ರೋ ಫುಲ್ಲು ಮೆಡಲ್ ಇಂದ ಫುಲ್ ಬಾಟಮ್ ತನಕ ಹೋಗ್ರ್ಬೇಕು
ಹಾ ಹಾ
ಬ್ರೋ ಅದೇ ಡಿಸೆಂಬರ್ ಹಂಗೆ ಒಂದ್ ಪ್ಲಾನ್ ಇದೆ ಬ್ರೋ ಬರ್ತೀರ ಬ್ರೋ
ಏನ್ ಬ್ರೋ ಏನ್ ಬ್ರೋ
ಮತ್ತು ಇದೇ ಥರ ಫುಲ್ ಫುಲ್ ಇಂಡಿಯಾ ರೈಡಿ ಬ್ರೋ
ಡಿಸೆಂಬರ್ ಅಲ್ಲಾ
ಹ ಬ್ರೋ ಫುಲ್ಲು
ಹ್ಮ್
ಎಲ್ಲ ಸ್ಟೇಟ್ಸ್ನೂ ಕವರ್ ಮಾಡಬೇಕು ಅಂತ ಇದ ಬ್ರೋ ಬ್ರೋ ಎಷ್ಟು ದಿವಸ ಆಗುತ್ತೆ ಅದು ಗೊತ್ತಿಲ್ಲ ಫುಲ್ ಸ್ಟೇಜ್ ಎಲ್ಲ್ಟ ಸ್ಟೇಟ್ಸ್ನ ವಿಸ್ಟಿ ಹಾಕೊಂಬರಬೇಕು ಒಂದು ರೌಂಡ್ ಫುಲ್ಲು
ಹ್ಮ್ ಹ್ಮ್
ಅದೇ ಬ್ರೋ
ಹೋಗನ ಹೇಳ ಬ್ರೋ ಸ್ವಲ್ಪ ಅವಾಗ ಕಮ್ಮನಿ ಇರುತ್ತೆ ಅನ್ಸುತ್ತೆ ಅಲ್ವಾ
ಏನ್ ಬ್ರೋ
ಹ ಕಮ್ಮನಿ ರಜೆ ಇರುತ್ತಾ ನಿಮ್ಗೆ
ಅವರು ಮತ್ತೆ ರಜಾ ಅಂತ ಈ ಈ ಸಲ ಯಾಕೋ ಕಂಪ್ನಿಗಳೆಲ್ಲ ರಜಾ ಕೊಡ್ತಿದಿದ್ದಾರೆ ಅವರು ಬರ್ತಿ
ಹ್ಮ್
ಆಮೇಲೆ ಇವರು ಬೇರೆ ಟೈಮಲ್ಲಿ ರಜಾ ಹಾಕೋಬೇಕಲ್ಲ ಮಂತ್ಲಿ ಮಂತ್ಲಿ ರಜೆ ಯಾರು ಆಗ್ತಾ ಇಲ್ಲ
ಹ್ರಾ
ಅವರು ಕಂಪ್ನಿ ರಜಾ ಕೊಡ್ತಾರ ಒಂದು ಟೆನ್ ಡೇಸ ಫಿಫ್ಟನ್ ಡೇಸು ಅ್ರ ಇವ್ರು ಆ್ಯ ಮಾಡ್ಕಾರೆ ಕಂತಾರೆ ರಹಲ್ರ್ರ ಅವರು ಒಂದು ಸಿಕ್ಸ್ ಮಂತತ್ ಏ ಅಂದರು ಒ ಟ್ವೆಲ್ ಡೇ ರಜ ಇತ್ತೆ ಅಂದ್ರೆ ಪರ್ ಪರ್ ಮಂತ್ ಟ ಟೂ ಡೇಸ್ ಅಲ್ಲ ವೀಕ ಆಕಳದು ಆಕಳದು ಅ ಅವೆಲ್ಲ ಯ ವ ರಜೆ ಆಗ್ತಿಲ್ಲ ಬರು ಎಲ್ಲ ಹಿಡ್ಕೊಂಡ್ಬಿಟ್ಟು ಲಾಸ್ಟ್ಿಗೆ ಯಾಕಂತಿದ ಈ ಟ್ರಿಪ್ ಹೋಗಿಬುತ್ತೆ ಅಂತನೆಲ್ಲ
ಹಾ್ರ ಬ್ರೋ ಮತ್ ಡಿಸೆಂಬರ್ ಅಲ್ಲಿ ಹೋಗೋದ್ ಫಿಕ್ಸ ಆ ಬ್ರೋ
ಈ ತರ ಎಲ್ಲ ಹೋಗಿ
ಬ್ರೋ ಮತ್ ಹಂಗಂದ್ರೆ ನೋಡ್ತಿ ರಜಾ ಕೊಟ್ಟತಾರ ಕೊಡಲ್ವ ಬಟ್ ವೀಕ್ ಆಫ್ ಅತ್ ಅವಲ್ಲ
ಹ ಅದವರು ಹಂಗ ಉಳ್ಸ್ಕೊಂತಾರ ಅವರು ಯಾರು ಮನೆಿ ಬರಲ್ಲ ಅವಾಗ ಎಮರ್ಜೆನ್ಸಿ ಇದ್ದರು ಹೋಗ್ತಾರ ಆಲ್ಮೋಸ್ಟ್ ಎಲ್ಲ ಉಳ್ಸ್ಕೊಂಡಿದಾರ ಎಲ್ಲ ಹಂ ಟ್ರಿಪ್ ಹೋಗಬೇಕು ಅಂತಾನೇ ಉಳಸ್ಕೊತಿದಾರೆಲ್ಲ
ಮತ್ತ ನಾವು ಟ್ರೈ ಮಾಡ್ತೀವಿ ಇವಾಗಿಂದ ಉಳಕೊಂಡ್ರ ನೋಡ ಹೋಗ ಹೇಳಿದ್ರು ಅದಕ್ಕೆನಂತೆ
ಹಾ ಬ್ರೋ ಇ ಟೈಮ್ ಇದೆ ಅಲ್ಲ ಬ್ರರು ಫೈವ್ ಮಂತ್ಸ್ ಅಂತೂ ಇದೆ ಅದದ ಟೂ ಟು ಮಂತ್ಲಿ ಟೂ ವೀಕ್ ನಿಮ್ಗೆ ಎಷ್ಟು ಸರ್ಬ್ರು ಮಂತ್ಲಿ
ಏನ್್ರಾ
ಮಂತ್ಲಿಗೆ ಒನ್ ಮತ್ಗೆ
ಹಾ
ರಜೆ
ಬ್ರೋ ನಮಗೊಂದ್ ಬ್ರೋ ನಮ್ಗ ಒಂದೇ ಬರುೋ
ಮತ್
ಮಂತ್ಲಿ ಒಂದೇ ಬ್ರ ನಮ್ಗಿನ್ ಜಾಸ್ತಿ ಕೊಡಲ್ಲ
ಹೌದ ಬ್ರೋ
ಹ್ಮ್
ಹಾ ನಮ್ದ್ರಲ್ಲೇನ ಇಲ್ಲಾ ಬ್ರರು ಎರಡು ಎರಡಿದೆ ಅಷ್ಟೇ ಟೂ ಡೇಸ್ ಲೀವು ಇ ಕೆಲವೊರು ಫ್ರೆಂಡಸ್ ಕಂಪ್ನಿಲ್ಲ ತ್ರೀ ಡೇಸು ಇದಾವ ರ ಮಂತ್ಲಿ
ಬ ಮತ್ ಹಂಗಗೆಂದ್ರೆ ಫೆಸ್ಟಿವಲ್ ಇರ್ತಾವಲ್ವಾ ಏನಂದ್ರೂ ಫೆಸ್ಟಿವಲ್ ಆ ಫೆಸ್ಟಿವಲ್ನ್ ದಿವಸ ಹೋಗಿ ಕೆಲ್ಸ ಮಾಡಿದ್ರೆ ಮತ್ತೆ ಇನ್ನೊಂದ್ ದ್ಸ ರಜಾ ಹಾಕಬಹುದು ಆರಾಮಾಗಿ
ಅೊ ಆತರ ಆಲ್ಡೆ ನೀವು್ ಕವರ್ ಮಾಡ್ಕಂದ್ರೆ ಅಲ್ಲಿ ರಜೆ ಸಿಗುತ್ತೆ
ಹ್ಮ್ ಆ ತರ ಇದಾವ ನಮ್ದು ಹ್ಮ್ ಅದೇ ಸರಿ ಹೋಗ ನಣಬ್ರ ಎಲ್ಲ ಜೊತೆಗೊಂದಿ
ಹ
ಹ್ಮ್ ಮತ್ತೆಬ್ಬರ ಸಮಾಚಾರ
ಮತ್ತೆ ಏನಿಲ್ಲ ಬರು ಹೇಳ್ಬೇಕೊಬ್ರು
ಇ ಮನೆ ಕಡೆಲ್ಲ ಆರಾಮ್ಿದಾರಾ
ಹಾ ಅವರು ಎಲ್ಲ ಆರಾಮಿದಾರ
ಹ್ಮ್ ಏನ್ ಕೆಲ್ಲ
ಏನಿಲ್ಲವರು ಈ ಏನಿಲ್ಲವರು ಮನೆ ಕೆಲ್ಸ ಏನೆಲ್ಲಾ
ಹ್ಮ್ ಹ್ಮ್
ಯಾರಾಮ ಇದೆ ಪ್ರಮಚರ್
ಹ್ಮ್ ಸರಿ ಹೇಳಿದ್ರು ಹೋಗಣ
ಸರಿ ಬ್ರೋ ಅಲ್ಲ ವಾಟ್ಸಪಲ್ಲಿ ಲಿಂಕ್ ಕಳಿಸತು ನೋಡಿ ಬ್ರೋ ನಿಮಗೆ
ಹ್ಮ ಹಾ ಕಳ್ಸಿರಿ
ಅದೇ ಏನೇ ಇದ್ರು ಎಲ್ಲ ಹೇಳಿ ಬರು
ಹ್ಮ್ ಸರಿ ಹೇಳಿದ್್ರ ಮತ್ತಂಗ
ಹ್ಮ್ ಸರಿ ಬ್ರಾ ಹ